ಏನ್ ಮಾಡ್ತಿದ್ದೀರಾ ಸ್ನೇಹಿತೆ
ಹಾ
ಸ್ನೇಹಿತೆ ಏನ್ ಮಾಡ್ತಿದೀರಾ
ಏನಿಲ್ಲ ಸ್ನೇಹಿತೆ ನೀವೇ ಹೇಳ್ಬೇಕು ಸುಮ್ಮನೆ ಕುಡಿತುಕೊಂಡು ಪಾಲ ಕಳಿತಿದ್ದೆ
ಹೌದಾ ಎಲ್ಲಿ ಹೌದಾ ನಿಮ್ಮ ವಸತಿ ನೆಲೆಯ ಎಷ್ಟು ಕೊಠಡಿಗಳು ಹೊಂದಿದೆ
ನಮ್ಮ ವಸತಿ ನಿಲಯದಲ್ಲಿ ಬ ಚಕ್ಕಾದಷ್ಟು ಕೊಠಡಿಗಳಿವೆ ಅದರಲ್ಲಿ ನಮ್ಮದು ಒಂದು ಚಿಕ್ಕ ಪುಟ್ಟ ಚೊಕ್ಕವಾದ ಕಠಡಿ
ಎಷ್ಟು ಜನ ಇದ್ದಾರೆ
ನಮ್ಮ ಕೊಠಡಿಯಲ್ಲಿ ಹದ್ಿನಾರು ಜನ ಇದ್ದೀವಿ
ಹ್ಮ
ಹೌದು ನಮ್ಮ ಕೊಠಡಿ ಸ್ವಲ್ಪ ದೊಡ್ಡದು
ಮಂೆ ಪುಟ್ಟದ ಒಂದ ಹೇಳಿದ್ರೆ ಯ
ಅಂದ್ರೆ ಹಂಗೆ ಚೊಕ್ಕಾಗಿ ನಾರ್ಮಲ್ ಆಗಿ ಹೇಳ
ಹೌದಾ ಮತ್ತೇಏನಿಲ್ಲ ಕಿಟಕಿ ಹತ್ರ ಕುಳಿತು ಮಳೆ ನೋಡ್ತಾ ಇದ್ದೀನಿ
ಹಾ ಮಳೆ ನೋಡ್ತಾ ಇದ್ದಾಗ ಏನು ಯೋಚನೆ ಬರುತ್ತೆ
ಗೊತ್ತಿಲ್ಲ ಹಳೆ ನೆನಪುಗಳು ನೆನಪಾಗಗ್ತ
ನನಗೂ ಹಾಗೆ ಕೆಲವೊಮ್ಮೆ ಶಾಲೆಯ ದಿನಗಳು ತುಂಬಾ ನೆನಪಾಗ್ತವೆ
ಹೌದು ಜೀವನ ಎಷ್ಟು ಸುಲಭವಾಗಿತ್ತಲ್ವಾ
ನಿಜ ಆಗ ಸಣ್ಣ ಸಣ್ಣ ವಿಷಯಗಳಿಗೂ ಏನು ಇ ನೀ್ಮ
ಕಾಲೇಜ್ ಪರೀಕ್ಷೆ ಭವಿಷ್ಯ ಎಲ್ಲದರ ಬಗ್ಗೆ ಯೋಚನೆ ಇವಾಗ
ಕಲೋಮ್ಮೆ ದೊಡ್ಡೋ ಆಗ ಮ ಇದ್ದರೆ ಚೆನ್ನಾಗಿರುತ್ತೆ
ಆದರೆ ದೊಡ್ಡವರಾದ ಮೇಲೆ ಸಿಗುವ ಸ್ವಾತಂತ್ರ್ಯವು ಚೆನ್ನಾಗಿರುತ್ತೆ
ಅದು ಕೂಡ ಸತ್ಯ
ಹ ಇಿರಬೇಕು
ಒಂದು ಒಳ್ಳೆಯ ಕೆಲಸ ಸಂತೋಷದ ಕುಟುಂಬ ಮತ್ತು ನನ್ನನ್ನು ಅರ್ಥ ಮಾಡಿ ಕೊಳ್ಳುವ ಜನರು.
ಹೌದಾ. ಅಷ್ಟೇನಾ.
ಹೌದು. ನನಗೆ ದೊಡ್ಡ ದೊಡ್ಡ ಆ. ಆಸೆಗಳಿಗಿಂತ ಮನಸ್ಸಿನ ಶಾಂತಿ ಮುಖ್ಯ.
ನೀನು ಈಗ ತುಂಬಾ ಪ್ರೌಢವಾಗಿ ಮಾತನಾಡುತ್ತಿದ್ದಿ.
ಹಾ.
ನೀ ಇವಾಗ ತುಂಬಾ ಪ್ರೌಡ್. ಮಾತನಾಡುತ್ತಿದ್ದೀಯಾ. ನಮಸ್ತೆ.
ಹೇಳಸ್ತುತ್ಯಾ.
ಹಾ ಕೇಳತರಿ ನೀವು್ ಮಾತಾಡಿ.
ಹಾ ಹಾ ಜೀವನ ಕಲಿಸುತ್ತಿದೆ.
ಜೀವನ. ಕಲಿಸುತ್ತಿದೆ. ಪ್ರೀತಿಯ ಬಗ್ಗೆ ಏನೇನು ಯೋಚನೆ.
ನಿಜವಾದ ಪ್ರೀತಿ ಸಿಕ್ಕರೆ ಚೆನ್ನಾಗಿರುತ್ತೆ ಅದರ ಬಲವಂತವಾಗಿ ಹುಡುಕಬೇಕು ಅನಿಸುವುದಿಲ್ಲ
ನನಗೂ ಆದೇ ಹೆಚ್ಚಿಸುತ್ತೀನಿ.
ಕೆಲವರು ಹೇಳ್ತಾರೆ ಪ್ರೀತಿ ಜೀವನದ. ಎಲ್ಲವೂ ಅಂತ.
ಹ. ಆದರೆ ನನಗೂ. ಸ್ನೇಹವೂ ಅಷ್ಟೇ ಮುಖ್ಯ.
ಹೌದು ಒಳ್ಳೆಯ ಸ್ನೇಹಿಿತ. ಬೇ ಸಿಕ್ಕ. ಅದು ದೊಡ್ಡ ಭಾಗ್ಯ.
ಅದಕ್ಕೆ ನೀನು ನನ್ನ ಆತ್ಮೀಯ ಗೆಳತಿ. ನಿಜ ಹೇಳಿದೆ.
ಗೊತ್ತ ಹಾಕಿಲ್ಲ ಒಮ್ಮೆ ನನಗೆ ನನ್ನ ಬಗ್ಗೆ ಅನುಮಾನ ಬರುತ್ತೆ.
್ಯದಲ್ಲಿ. ಎಲ್ಲರಿಗೂ ಈ ರೀತಿ. ಯೋಜನೆ ಬರುತ್ತದೆ.
ನೀಿನದುು
ಹೌದು. ಆದರೆ ನಂತರ ನಾ. ನನಗೆ ನೆನಪಿಸಿಕೊಳ್ಳುತ್ತೇನೆ ಎಲ್ಲರನ್ನು ಖುಷಿಪಡಿಸಲು ಸಾಧ್ಯವಿಲ್ಲ ಅ
ಅದು ಒಳ್ಳೆಯ ಮಾತು
ನಿನ್ನನ್ನು ನೀನು ಇಷ್ಟಪಡಬೇಕು ಮೊದಲು
ಅದನ್ನು ಕಲಿಯುತ್ತಿದ್ದೀನಿ
ಸರಿಯಾಗುತ್ತದೆ ಮತ್ತೆ ಧನ್ಯವಾದ ಶುರುವಾಯತು ತ ನಾಳೆ ಏನು ಸಮಾಚಾರ
ಬೆಳಗ್ಗೆ ಬೇಗ ಎದ್ದು ಓದ್ಬೇಕು
ನಿಜವಾಗಿ ಎದ್ದ ಹೇಳ್ತೀಯಾ
ಪ್ರಯತ್ನ ಅಂತೂ ಮಾಡ್ತೀನಿ
ಲ್ಲ ಅಂತ ಅ
ಹ್ಮ
ಹಾ ಹಾ ್ಮ ನಾನು ಓದಬೇಕು ನಂತರ ಅಮ್ಮನ ಜೊತೆ ಹೊರಗಡೆ ಬಟ್ಟೆ ತರಲಿಕ್ಕೆ ಹೋಗಬೇಕು
ಹೊರಗಡೆ ನಾನು ಹ ಬರ್ಬೇಕಿತ್ತು
ಯಾಕೆ
ಹ್ಮ
ಬಾ ಅಂದ್ರೆ ಹೌದು ಜೊತೆಯಲ್ಲಿ ಅರೆ ಮಜಾ
ಹ್ಮ್ ಸರಿ
ಸರಿ ಈಗ ಹೋಗಿ ಸ್ವಲ್ಪ ಕೆಲ್ಸ ಮುಗಿಸ್ಬೇಕು
ಹ್ಮ್ ಒಂದು ಮಾತ್ ನೆನಪರ್ಲಿ
ಏನು ಯಾಕೆ ಜೊತೆ ನೀನ್ನೊಂದು್ ಸಮಸ್ಯೆ
ಯಾಕಂದ್ರೆ ನಾನು ನಿ
ಸಿ ನೀ ನಿಿದ್ದ ದ ಅಂದನ್ ಯಾವತ್ತ ನಂಬಲ್ಲಪ್ಪ ದೊಡ್ಡ ಮೋಸಗಾತಿನಿ
ಇಂತ ಮೋಸಗರ್ತಿನಿ ಫಸ್ಟ್ ನನ್ಗ್ ಹೇಳ್ಬಾರ್ದಿ ಈ ವಿಷಯಾನ
ನನಗೆ ಮೋಸ ಯಾರ್ು ಮಾಡ್ತಾರೋ ಇಲ್ವೋ ಆದ್ರೆ ನೀನಂತೂ ಮಾಡೇ ಮಾಡ್ತೀಯಾ
ನೀನ್ ಖಂಡಿತ ನನ್ಗಾಗಗ್ಲೇ ಮೋಸ ಮಾಡೇ ಬಿಟ್ಟಿದಯಲ್ಲ ಬಿಡು
ಮಾಡಿದ್ದೀನಿ ನಾನು ನಿನ್ನಂತ ಕ್ರೂರಿ ಸ್ನೇಹಿತ
ನಿನ್ನ ಮನಸ್ಸಿಗೆ ನೀನೇ ಕೇಳು ಅದು ಹೇಳುತ್ತೆ ನನ ಏನ್ ಮೋಸ ಮಾಡಿದೀಯಾ ಅಂತ
ಉಪೋಗಿ ಕೇಡಿ ಕಿಡ ಗೇಡಿ ಹೊಟ್ಟೆ ಕಿಚ್ಚಿನವಳು ಅಂತ
ಆಯ್ತು ಮತ್ತೆ ಇಂತ ಸ್ನೇಹಿತೆ ಜೊತೆ ಏನಕ್ ಮಾತಾ ಮಾತಾಡ್ತನಿ ಈಗ
ಗೊತ್ತ ಗೊತ್ತಲ್ವಾ ನಿನಗೆ ಅದಕ್ಕೆ ಏನ್ ಕೆಲ್ಸ ಲೇ ಯಾವಾಗ್ಲೂ ಬಿಟ್ಟ್ಯಾ ಕೂತ್ ತಿೀರ್ತಯಾ
ನಾನ್ ಬಿಟ್ಟಿಯಾಗ ಏನ್ ಕೋಸಿಲ್ಲ
ಇಲ್ಲ ಮಲ್ಗದು ಇಲ್ಲ ಫೋನ್
ನಿನ್ಂತರ ಫೋನ್ ತಗ ದೂರವಾಣಿ ತಗೊಂಡ್ ಹೊರಗಡೆ ಅಂತೂ ಹೋಗಲ್ಲ ಒಳಗನೆ ಕೊಠಡಲ್ಲ
ಎಲ್ಲ ಮಾಡ್ತಿಯಲ್ಲ ಬಿಡು ಉಂಗ್ರ ಯಾವ್ದ್ ತಗೋಬಂದೆ ಕೊಟ್ಬಿಟ್ಟ ನಿಮ್ ಫ್ರೆಂಡ್ಗೆ ಓಹೋ ಮತ್ತೆ ನನಗೆ ಕೊಡ್ಸು ಒಂದು ಕ್ರೂರ ಸ್ನೇಹಿತೇನೆ ಅದೇ ಇದು ಇನ್ನೊಂದು ಪ್ರೀತಿಯ ಹೆಸರು
ಬೇಕಾಗಿಲ್ಲ ನನಗೆ ನಾನ್ು ನಿನಗೆ ಕೊಡಿಸುವುದಿಲ್ಲ
ಪ್ಲೀಸ್ ಅಂತ ಹೇಳಲ್ಲ ದಯವಿಟ್ಟು ಕೊಡ್ಸು ನ ನಿನಿಗೆ ಸ್ನೇಹಿತೆ
ಲ್ಲ ಇನ್ನೊಂದು ಅಲ್ಲ ನಾನ್ ಕೊಡಸುದಿಲ್ಲ ಅಂದ್ರೆ ಕೊಡ್ ಸಡಿ ಇಲ್ಲ ನಾನ್ ಯಾಕೆ ನಿಮಗ್ ಕೊಡ್ಸ್ಬೇಕು ಇಷ್ಟಕ್ಕೂ ನೀವ ಯಾರ್ ನನಗೆ
ನೀನ್ ಮನ್ಸ್ ಮುಟ್ಕೊಂಡ್ ಹೇಳು ನಾನ್ ಯಾರಂತ
ಅಳ್ತಿದಿಯಾ ಅಳು ಪರವಾಗಿಲ್ಲ ನನಗೂ ಖುಷಿ ಆಗುತ್ತೆ ನೀನ್ ಅತ್ರೆ
ಯಾರ್ಯಾರಿಗೋಸ್ಕರನೋ ನಾನು ಅಳಲ್ಲ ಬರೀ ನನ್ನ ಉದ್ದವಾದ ಕೂದಲ್ ನಿನ್ನ ಸ್ನೇಹಿತೆಗೋಸ್ಕರ ಅಳೋದ್ ನಾನು
ಯಾರ್ ಸ್ನೇಹಿತೆಗೋಸ್ಕರ
ಪಕ್ಕದ ಮಂಚದಲ್ಲಿ ಮಲ್ಕೋತಾರೆ ಆ ಸ್ನೇಹಿತೆ
ಹ್ಮ
ಸ
ಆಯ್ತು ಬಿಡು ಯಾರಿಗೋಸ್ಕರನ ಮಾಡ ನನಗಂತೂ ಅಳೋರ್ ನೋಡಕ್ಕೆ ತರ
ಇದ್ರಲ್ಲೇ ಗೊತ್ತಾಗ್ತತಿ ಎಲ್ಲಿಗೆ ಎಷ್ಟು ಕ್ರೂರತ್ವ ನಿನ್ನಲ್ಲಿ ಅಡಗಿದೆ ಅ
ಕ್ರೂರತ್ವ ಅಂತಲ್ಲ ಅದು ತರಾ ಕೃಷಿ
ಖುಷಿ ಒಬ್ರು ಅಳ್ತಿದ್ದಾಗ ಅವರ ಭಾವನೆಗಳನ್ನ ನಾವ್ ಅರ್ಥ ಮಾಡ್ಕೋಬೇಕು
ಅರ್ಥ ಮಾಡ್ಕತಿನಿ ನಾನು ಸಮಾಧಾನ ಮಾಡೋದಕ್ ನೋಡ್ತೀನಿ ಆದ್ರೆ ನನಗೇನೋ ಒಳಗೊಳಗೆ ಖುಷಿ ಆಗ್ತಿರುತ್ತೆ
ಅಪ್ಪ ಏ ನಿಮ್ ಹುಡುಗ ಅಳ್ತಿದ್ರು ನೀನ್ ಖುಷಿ ಆಗ್ತಿರುತ್ತಾ
ಹೌದ ಮೆ
ಹೌದು ಮತ್ತೆಂತೆ ಎಂತ ಪಾಪಿ ಹುಡ್ಗಿ ನೋಡ್
ನೀನೇ ಅಲ್ವಾ ಕಲ್ಸಕೊಟ್ಟಿರೋದು ನನಗಿದದು ಮತ್ತೆ ಇದನ್ನ ನೀನೇ ಹೇಳ್ತಿದಯಾ
ಕೊಟ್ಟಿಲ್ಲಪ್ಪ ನೀನೇ ಕಲ್ತಿರದಿದದು
ನಾನ್ ಕಲ್ತಿಲ್ಲ ನೀನ್ ಹೇಳ್ಕಟ್ಟಿದ್ದಿ ಅದಕ್ಕೆ ನಾನು ಕಲ್ತಿದ್ದೀನಿ
ಹೌದಾ ಸಾಕ್ ಸಾಕ್ ಸುಮ್ಮ್ನೆರಾಮ ಮತ್ತೆ ನೇರ್ಲೆಂಡ್ ತಿಂದ ಚೆನ್ನಾಗಿ
ಹೌದು ನಿನ್ಕಿಂತ ಮೊದ್ಲೆೇ ತಿಂದೆ ನಾನು
ನಾನು ನೀ ತಿಂದಾದ್ಮೇಲ್ ತಿಂದೆ
ಒಳ್ಳೆಯದು
ಒಳ್ಳೇದು ಅದನ್ನ ನೀನೇ ಹೇಳ್ಬೇಕಾ
ಹೌದು
ನನ್ಗೂ ಗೊತ್ತೇ ನನ್ ಬಗೆ ನನ್ಗೆ
ಹನ್ಲದು ಹ್ಮ್ ನಡೀ ಈ ಇವತ್ತು ಪರೀಕ್ಷೆ ಹೆಂಗಾಯ್ತು
ಲ್ ಮಸ್ತ್ ಆಯ್ತಪ್ಪ ಅ ಚೆನ್ನಾಗ್ ಬರ್ದಿಲ್ಲ ಆದ್ರೂ ಬೇಗ ಎ ಬಂದೆ ನಮಗೆ ಇದು ಬಂತು
ಅಭ್ಯಾಸ ಮಾಡಿರ್ಲಿಲ್ವಾ
ಫೋನೇ ನೋಡ್ತಿದನಲ್ಲ ಅಭ್ಯಾಸ ಮಾಡಿರ್ಲಿಲ್ಲ ಆದ್ರೆ ಚೆನ್ನಾಗ್ ಬರುತ್ತೆ
ಅದಕ್ಕೆೇ ಮೊದ
ದೂರ ಇಟ್ಟು ಅಭ್ಯಾಸ ಮಾಡಿ ಹಾಗ ನೀ ನೀವು ಪರೀಕ್ಷೆ ಚೆನ್ನಾಗಿ ಮಾಡುತ್ತೀರಾ
ಹೌದೌದು ನಿಮ್ಮ ಪರೀಕ್ಷೆ ತಯಾರಿ ಮಾಡ್ತೀನಿ ನಿನ್ನೆ ಸಂಜೆ ಆರು ಗಂಟೆಯಿಂದ ಅಂತ ಹೇಳಿದ್ರೆ
ಮುಂದಿನ ವಾರದಿಂದ ಮಾಡ್ತೀನಿ ಈ ವಾರ ಫುಲ್ಲು ವಿಶ್ರಾಂತಿ ತಗೋಬೇಕು ಈ ವಾರ ಪೂರ್ತಿ ವಿಶ್ರಾಂತಿ ತಗೋಬೇಕು ಮುಂದಿನ ವಾರದಿಂದ
ಭಯಾಗೋಗಟ್ಟ ಟ್ಟಿದೆ ಅದು ಹ ವಿಶ್ರಾಂತಿ ನೋಡಿ
ಹೆಮ್ಮು ನೆಂಗಡಿ ಹೋಗ್ತಿಲ್ಲ ಯಾಕೋ ನನ್ನ ಟ್ಟು ಅದಕ್ಕೆ ನನ್ ಮೇಲೆ ಪ್ರೀತಿ ಆಗ್ಬೇಕಿದೆ
ನನ್ ಹೇಳಿದ್ದೆ ಅಲ್ವಾ ಒಮ್ಮೆ ನಿ ವಾಸು
ನಿಮಗಂತೂನ ಆಗಲ್ಲ ಅದಕ್ಕೆ ಅದಿಕ್ಕ ಆಗ್ಬದಿದೆ ಏನ್ ಮಾಡದ ಹಾ
ಇಿವ
ಅಂದ್ರೆ ನೀವೀಗ್ ನನ್ ಹೇ ಪ್ರೀತಿಿಯಗಲ್ಲ ಕೆಮ್ಮು ನನ್ ನೆಗಡಿಗೆ ನನ್ ಮೇಲ್ ಪ್ರೀತಿಯಗಿದೆಯ ಅಂತ
ನಿನ್ ಮೇಲೆ ನನ್ಗ್ ಪ್ರೀತಿ ಆಗಿಲ್ಲ ಅಂತ ಹೇಗ್ ಅನ್ಕೋತೀರಾ ನನ್ನ ಪ್ರೀತಿಯ ಇನ್ನೊಂದು ಹೆ ನೀ ನಾವವು ಯಾರ ತೋ ಕೊಳಲ್ಲವ ನಿನ್ ತರ ಪ್ರೀತಿ ನಾ ಒಳಗಡೆ ಬ
ಅಲ್ಲ ಅ ನೀೀರಿ ಯಾಗ್ೂ ಒಳಗಡೆನೆ ಬಚ್ಚಿ ಇಟ್ಕೊಂಡಿದ್ರಿ ನಮಗ್ ತೋರ್ಸದೆ ಯಾವಾಗ ನಮಗ್ ಗೊತ್ತಾಗದ ಯಾವಾಗ ನೀವೇ ಹೇಳಿ
ಇರ ಅರ್ಥ ಮಾಡ್ಕೊೊಳ್ಳೋರು ಗೊತ್ತಾಗುತ್ತೆ ನೀವು ಅರ್ಥ
ಅರ್ಥ ಮಾಡ್ಕೊಳ್ದ ಇರೋ ಜನನುೂ ಇರ್ತಾರಪ್ಪ ಅವ್ರಿಗೆ ಯಾವ ತರ ಅರ್ಥ ಮಾಡಿಸತ ಇರಾ ನೀವು
ಅದಕ್ಕೆ ಉತ್ತರ ಇನ್ನುೂ ಕಂಡಿಡ್ದಿಲ್ಲ ಕಂಡ ಹಿಡ ಹಿಡಿತೀವಿ ಹಿಡಿತೀವಿ ಇಡ್ದೇ ಇಿಡ ವಿ
ಹಾ ಸರಿ ಮತ್ತೆ ಸಗಣ